ಏನಿಲ್ಲ ನೋಡ ಬಸು ಆರಾಮ
ಹೊರ್ಗಡೆ ಊಟ ಮಾಡೆ ಹೊರ್ಗಡೆ ಡಕೈತನಿ
ಹಾ ಹಾ
ಬಾರಿ ತಣ್ಣೆ ಗಳಿ ಬಿಟ್ಟದೆಶಾಂತ ಹೌದ ಈ ತರ ಕ್ಲೈಮೇಟ್ ಡೆವಲಪ್ ಬತ್ತೆ ಅಂತ ವೋಚನೆ ಕೊಡ್ತ ಈತರ ಬ್ಯಾಿಗೆ ಒ ಇಿಡು ಮೈಿ ಎಲ್ಲ ಅವವರು
ಆ ಬ್ಯಸಗೆ ಬ್ಯಸಗೆ ನೀ ಪೂರ ಯಾಕೆ ಕುಂತ್ಗಳ ಬೇವ ಹಗೆ ಬರುತ್ತೆ ಇದು ಮಾ ಮಯಾಗ.
ಹ್ಮ್ ಇವು ಭಾರಿ ಪ್ರಶಾತ್ ಅದದದು.
ಕಲೈಮೇಟ್. ಬೇರೆ ಆ ಅವ ಇನ್ ಕ್ಲೈಮೇಟ್. ಬೇರೆ ಹಂಗೆ ಮತ್ತ.
ಹ್ಮ್.
ಎಲ್ಲ ಊಟ ಎಲ್ಲ ಹ್ಮ ಆಯ್ತು ನೋಡ್ ನಿಮ್ದು.
ಏನೇ ಮಾಡಿದ್ ಊಟ.
ಏನಿಲ್ಲ ಅದೇ. ಸೌದ ಕ ಪಾರಲ.
ಹ್ಮ್.
ಚಪಾತಿ ಅನ್ನ ಸಾರ.
ಹೌದಾ. ಚಿಕನ್ ಹಾಕಲ್ವಾ.
ಚಿಕನ್ ಹಾಕ್ತಾರೆ ಅವಾಗ ವಾರ ತಿಂಗಳಕ ಎರಡು ಸತಿ ಹದಿನೈದು ದಿವ್ಸಕ್ಕೆೊಮ್ಮೆ. ಏನ್ ಮಾಡಿದೆೆ ಊಟ.
ಹ್ಮ ಇವತ್ತು. ಚಪ್ಪತ್ತ. ಚಿಕನ್ ಗಊಟ. ಹ್ಮ್ ಊಟ ಹೊರಗಡೆ ಊಟ ಮಾಡಿನಿವತ್ತ.
ಹೌದಾ.
ಹ್ಮ್ ಹ್ಮ.
ಜೋರಿದೆ ನಿದು.
ಜೋರ್ ಏನಿಲ್ಲಪ್ಪಾ ಹುಿ ಹಾಸ್ಟೆಲ್ದಾಗ ಇರ್ತಲ್ಲ ಊಟ ಬೇಸರಾಗಬಊಟ ನನ್ಗ
ಅಮ್ಮ.
ಹ್ಮ್.
ಹ್ಮ್ ಹ್ಮ್ ಯಾವ್ ಅಸ್ಲಾಗಿದ್ದೆ.
ಸಾಮಾಜ ಕಲ್ಯಾಣ ಅಷ್ಟಲ್ಲ ಉಂತ ಅದಾ.
ಹಾ ಹಾ ಹಾ.
ಹ್ಮ್ ಹಾಗೆ.
ಚಲೋ ಆಗ್ತಾರೆಲ್ಲಲ್ಲ ಊಟ ಅಷ್ಟಲದಾಗ.
ಹ್ಮ ಚೆನ್ನಾಗಿಕ್ತರ ಊಟ. ಅಂದ್ರೆ ನಮ್ಗ ದಿನ ಡೈಲಿ ಅದೇ ಅರ ವಾರ.
ತನ್ ತನ್ ಸ. ಕಾಯ ಬೇಸರ ಹಾಂ ಹೌದೌದು ಅವಾಗ ಅವಾಗ ತಿಂತರ್ಬೇಕು ಬಿಡಂಗೆ ಹೊರಗಡೆ ಹ್ಮ್ಮ್.
ಅದೇ ಬೇಸರ ಆಗ್ಬಿಡ್ತ ನೋಡ.
ಮತ್ತ ನೆಡ್ಡದ ಹೆಂಗ ಸ್ಟೇಡಿ ಏನ- ಆ ಕಡೆ ಹೋಗಿದೆ ಎಲ್ಲ
ಅ ಹೋಗಬಕಪ್ಪ ಈಗ ನೆಕ್ಸ್ಟ್ ನಾ ಕೆಕರೆ ಹೊಲಾ ಮಾಡಿವಿ
ಹ
ಅವತ್ತಲ್ಲಿ ಬರೇ ಕಲ್ಲುಗಳು ಅದಾವ ಬಾಳ ಬಂಡೆ ಅದ ಹೆಚ್ಚು ಮದದಿಂದ ಬಂಡೆ ಅದ ಬುಡುಕ
ಹಾಂ ಹಾಂ ಹಾಂ ಆೆಲ್ಲ ಕ್ಲೀನ್ ಮಾಡ್ಬೇಕನು ಹೋಗಿ
ಮತ್ ಜೆ ಸಿ ಬಿ ತಗೋಬೇಕ್ಂತ ಮಾಡಿ ನಾವೇ ಒಂದು ಯಾಕಂದ್ರ ಒನ್ ಡೇ ಬುಡುಕ್ ಗನಟೆ ಆದ ಹಂಗೆ ತೊಳತ ಎ ತಳ ಆಳವಾಗಿ ಆಡಿದ್ೂನು ಬಂಡಿಗಳನ್ನೇ ಕಾಣಿಸ ಅಂತ ಸುಮ್ ನಾವೇ ಒಂದು ಕಲ್ಲಿಂದ ಒಂದು ಇ ಮಾಡ್ಬೇಕಂತ ಮಾಡ್ಬಿಟ್ಟಿವಿ
ಹ ಅಂದ್ರೆ ಇತ್ ತಗೋಬೇಕಾಗತ್ತ ನೀನ್ ಇಟ ಿ ಅಂತ ತೊಗೋಬೇಕಾಗುತ್ತೆ
ಹ್ಮ್ ಇಟ್ಟಚ್ಚಿ ಇಟ್ಟಚ್ಚ ಖರೀದಿ ಮಾಡಕಂತ್ ಮಾಡಿ ಲೋನ್ ಮ ಕೊಡ್ತಾರಲ್ಲ
ಹಾ ಕೊಡ್ತಾರೆ ಲೋನ್ ನಾನ ಅದಕ್ಕೆಂದ್ರೆ ಡೌನ್ ಪೇಮೆಂಟ್ ಅಂತ ಇಷ್ಟಂತ ಕಟ್ಟಬೇಕಂತ ಇರ್ತಾವ ಅದಕ್ಕೆ ಎಷ್ಟ ಇರ್ತಪ್ಪ ಅದಕ್ಕ
ಹೌದು ಹೌದು ಕಟ್ಟ
ಹ್ಮ್ ಡೌನ್ ಪೇಮೆಂಟ್ ಬಳ ಕಟ್ಟಬೇಕಬೇಕು ಸೆಕೆಂಡ್ ಹ್ಯಂಡ್ ನ ಸಿಗುತ್ತ ಸೆ ಸೆಕೆಂಡ್ ಹ್ಯಾಂಡ್ ಸಿಗತಾವ ನೋಡ್ ತಗೋ
ಹ ಎಲ್ಲ ಸಾಮಾನ ಇದಾಗಿರ್ತವ ಎಲ್ಲಾ ಹೊಡ್ದ ಹೊಡ್ದ ಸಾಮಾನ ಕೆಡ್ಸಬಡ್ತಾರ ಕಂಪ್ನಿ ಸಾಮಾನ ಬೇರೆ ಒಳ್ಳೆ
ಹಾಕ್ಸಿದ್ದ ಹಾ ಹೌದೌದು ಅದನ್ನು ಕರೆಕ್ಟ್ ಆದ್ ಬಿಿಡು
ಹ್ಮ
ಅಲ್ಲ ಅಷ್ಟ ಅಷ್ಟು ಅಮೌಂಟ್ ಇಲ್ಲಾಂದ್ರೆ ಪೇ ಮಾಡಕ ತಗೋಕ ಅದಕ್ಕೆ ಸೆಕೆಂಡ್ ಹ್ಯಾಂಡ್ ಚಲೋ ಇರ್ತಾವ ಎಲ್ಲೇನೋ ಒಂದು ನೋಡಿ ತಗೋ ಅಂತ
ಆಯ್ತು ಹೊಲಗಳು ಇದ ಆದ್ರೆ ಆಯ್ತು ಏ್ ಸ್ವಲ್ಪ ಅಡ್ೆ ಮಾಡಿ ಎ ಬಿನನೆಸ್ ಮಾಡ್ಬೋದು ಈ ಒಂದ್ ಕಲ್ಲಿಗೆ ಐವತ್ತು ರೂಪಾಯಿ ಅಂತ
ಹ್ಮ ಹೌದೌದು ಹ ಇವಾಗೆಲ್ಲಾ ಮನೆಗಿನ ಕಟ್ಟಕೆಲ್ಲ ತಗೊಂಡ್ ಹೋಗ್ತಿರ್ತರ ಎಲ್ಲ ಮಾಡ್ಬೇಕು ಅಂತ ಬಾಳ ಬೆಲೆ ಇತ್ತ ತ
ಹ್ಮ್ ಮತ್ತ
ಅಲ್ಲ ಅದೇ ಇವಾಗ ಬಾಳಷ್ಟ್ ಬಾಳಷ್ಟು ಜನ ಈಗ ನಮ್ಮ್ೂಊರ್ ೈ ಅಂತ್ಯಗಿಕಲ್ ಗುಡ್ಡಗಳೆಲ್ಲ ಅದ ಹೊಡ್ಡದೇ
ಹ ಹಾ
ನಮ್ ಕಡೆ ಅದೇ ಬಾಳ ಬಂದ್ಬಿಟ್ಟವ್ರು ಹ್ಮ್ ಒಂದ್ ಎರಡ್ ಮಿಷನ್ ಏನ್ ಬಂದೈತ ಅಲ್ಲಿ ಹ್ಮ್ ಬಾಳ ಲಾಭ ತಿಂತಾರಪ್ಪ ಅವ್ರು
ಹೌದೌದು ಹ್ಮ ಸ ಅಚ್ಚ
ಹ್ಮ್
ಮತ್ತ ಅ ಚೆಂದಾಗಿ ಹೊಲ ಇಂಟ ಮಣ್ಣು ಒ ಮಣ್ಣು ಓಡಸ್ನ ಕಪ್ ಮಣ್ಣ
ಹ ಹಾ
ಅಲ್ಲಿ ಎಲ್ಲಿ ಸೈಡ್ ಚೆನ್ನಾಗಿರಕ್ ಮಣ್ಣು ಸಿಗುತ್ತಾ ಹೇಳು
ಕಪ್ ಕಪ್ಪು ಮಣ್ಣು ಕೇಳತ್ಂತವು ಇಲ್ಲಿದ್ರೆ ಹ ಇದಾವತಾವ ಅಲ್ಲಿ
ಹ್ಮ್ ಯಾಕಂದ್ರೆ ರಾವೇರಿ ಕಡೆಯಲ್ಲಿಿಂದ ತರ್ಬೇಕತ್ತ ಕಡೆ ಯಾಕಂದ್ರೆ ಅತಿಾಸ ಅಜಚ್ಚೆ ಬೆಳಿತಾರಲ್ಲಾ
ಹೌದೌದು ಅಂದ್ರೆ ರೇಡ್ ಜಾಸ್ತಿ ಅಲತಿ ಇಲ್ಲಿ ತರ್ಬೇಕಂದ್ರೆ ಮತ್ತೆ ಎಲ್ಲಾ ಪೊಲೀಸ್ ತು ಅದು ಇದೆ ಎಲ್ಲ ಪರ್ಮಿಷನ್ ಬೇಕನ್ಮತದೆ
ಹೋಬಕ್ತ್ ಮತ್ತೆ ಎಲ್ಲ ಸ್ಹಲ ಅರಸ ಹ್ಮ್ ಹ್ಮ್ ಎಲ್ಲ ಮಾಡ ಚೆಕಪ್ ಮಾಡ್ಸಿ ಚೆನ್ನಾಗಿ ಬೆಳಿ ಬೆಳಿಗಳು ಹಾಕ್ಬೇಕಕ್ಂತ ಮಾಡಿನಿ ಹೊಲ್ಲಾ ಲೆವೆಲ್ ಮಾಡ್ಸಿ ಚನ್ನ ಗಳಾವಡ್ಸ ಈ ಏನ ಒ ಬಿಸ್ಿನಸ್ಲ್ಲ
ಹೌದ್ ಮಾಡ್ಬೇಕ ಇಿವಾಗ ಮತ್ತೇನ್ ಸುಮ್ಮನೆ ಕುೂಂತಾರೆ ಎಲ್ಲ ಟೈಮ್ ವೇಸ್ ಎಲ್ಲ ವೇಸ್ಟ್
ಹ್ಮ್ ಮದ ವಷ್ಟ ಆಗ್ತಲ್ಲ
ಹ್ಮ್
ಹೌದಾ
್ಮ್ಮ ಮಾಡ ಮಾಡಿ ಚಲೋ ಇತ್ತು ನೋಡ ಪ್ಲಾಾನ
ಹ್ಮ್ ನೀವ ಏನಾರ ಇವಾಗ ಇದು ಮಾಡ್ತರಾ ನೀವು ಸೈಡ್ ಬಿಿನಸ್ ಆ
ನಾವು ಸೈಡ್ ಇವಾಗ ಏನ್ ಬಿಸ್ನೆಸ್ ಸ್ಟಾರ್ಟ್ ಮಾಡಿಲ್ಲ ನಮ್ದೇ ಸ್ವಂತ ಹೊಲ ಇದಾವ ಏನೋ ಒಂದು ಅಂದ್ರೆ ಇದು ಏನಂತಾರ ಹಾ ತೋಟ ಮಾಡ್ಬೇಕನ್ ಮಾಡಿ ಹ್ಮ್ ಒಂದು ಕಾಯಿ ಪಲ್ಯ ಇ ಕಾಯಿ ಪಲ್ಯ ಇಲ್ಲಾಂದ್ರೆ ಅದು ಕುರಿ ಸೆಡ್ ಹಾಕದು ಇಲ್ಲಾಂದ್ರೆ ಹಣ್ಣ ಪಲ್ ಅದನ್ನೊಂದ್ ಮಾಡ್ಬೇಕ ಕ ಮಾಡೆ
ಹಾ ಹಾ
ಹ್ಮ್
ಹ ಸರ ಆರಾಮ್ ತನೆ
ಹ್ಮ್ ಆತರ ಆದ ಬಟ್ ಇವಾಗ ಇವಾಗ ಅಮೌಂಟ್ ಸ್ವಲ್ಪ ಇಲ್ಲ ಆಗ ಸಲೋಸ ಅತೀನಿ ಅಮೌಂಟ್ ಎಕ್ಕೆ ಅಮೌಂಟ್ ಏನಿತ್ತು ಅಂದರೆ ಮಾಡೋದು
ನೀವು ಒಂದು ಬೇರೆದ್ದ ಕುರಿ ಸಾಗಾಣಿಕೆಗ
ಹ್ಮ್ ನಮ್ ಕಡೆ ಎಲ್ಲ ಮಾಡ್ ಉತ್ತರ
ಮಾಡ್ತಾರ
ಹ್ಮ್
ಹಾ
ಎಲ್ಲಾ ಲಾಭ ಏನೋ ಮಾಡ್ಕೊಂಡ ಕುಂದರ್ಬೇಕ ಕಡೆ ಇಲ್ಲಾಂದ್ರೆ ನಡ ಹೆಂಗಗೆಿಲ್ಲ ಜೀವನ ಬರೇ ಓದ ಅ್ರ ಏನ್ ಸಿಗಂಗ ಎಲ್ಲ ಏನೇಲ್ಲಿ ಇವಾಗ ಎಜುಕೇಶನ್ ಎಲ್ಲಾ ಫ್ರಾಡ್ ನಡಕದ್ಬಿಟ್ಟ ಅದು
ಅಲ್ಲ ನಿಮಲ್ಲಿ ಸೌಲಭ್ಯಗಳು ಬಾಾವ ನಿಮ್ ಇದ್ರಾಗ ಏನ ಗೌರ್ಮೆಂಟ್ ಸ್ಕೀಮ್ ಕೊಡ್ತಾರ ಗಂಗಾ ಕಲ್ಯಾಣ ಅಲ್ಲಿ
ಅಂತ ಆಶಿವಿವ ಕಂದ ಕಲ್ಯಾಣ ಬೋರ್ವಲ್ಲ ಶವಲ್ಲ
ಹ್ಮ್ದು ಕೃಷಿಿವಟಾ
ಈ ಥರ ಎಲ್ಲ
ಸೌಲಭ್ಯಗಳು ಹ್ಮ್ ಸಬ್ಸಿಡಿ ಇಲ್ಲ ಟ್ಯಾಕ್ಟರ್ ಸಾಮಾನುಗಳು ಹೌದಲ್ ಅತಿ ಕಡಿಮೆ ಬೆಲೆ ಸಿಗ್ತಾವಲ್ಲಾ ನಿಮ್ಮ್ ಅ ಎಲ್ಲಾ
ಹೌದೌದ ಹ ಹ ನಂದ್ರ ಕತಿ ಕಮ್ಮ ಕಡಿಮೆ ಬೆಲೆ ಸಿಿತ
ಹೌದೌದು
ಹ್ಮ್ ಎಲ್ಲ ಯೂಸ್ ಮಾಡವಿ ನಾವವುನು ಇನ್ನ ತಗೋಬೇಕು ನಾವು ಮತ್ತೆ ಅಂದ್ರೆ ಇದು ಎಕ್ರ ಮೇಲೆ ಅಂತ ಇರುತ್ತ ಅಂದ್ರೆ ಮೂರ್ ಎಕ್ರ ನಾಕು ಎಕ್ರಿ ಅಂತ ಎಷ್ಟ ಇರುತ್ತ ಹ
ಯಾವ್ಯಾವ ಸಮಥ ರೆ
ಹಾ ಸಬ್ಸಿಡಿ ತಾಗ ಸೆಡ್ ಇ ಉಂಿವವಿ ಕುರಿಸೆಡ್ ಮತ್ತೆ ಗಂಗಾ ಗಂಗಾ ಕಲ್ಯಾಣ ಅಂತ ತಗೊಂಡವಿ ಹ್ಮ್ ಮತ್ತೆ ಅದು ಗಿಡಗಳು ಮೆ ಆಗ್ತಾರಲ್ಲಲ್ಲ ಸ ಇದಕ್ ರೋಡ್ ರೋಡ್
ಹಾ ಹಾ
ಹ ಆ ತರ ತಗೊಂಡಿವಿ
ಹ್ಮ್ ಹ್ಮ್ ತೊಂದರ ಅಂದಂಗ ಯ್ತೆ
ಹ್ಮ್ ತಗೊಂಡಿವಿ ಅಷ್ಟ ಬಾಳ ನೀ ತಗೊಂಡಿಲ್ಲ
ಹಾ
ಹ್ಮ್ ಅವೆಲ್ಲ ಪಾಣಿ ಗಿಣಿ ಎಲ್ಲ ಬೇಕಾಗ್ತಿರ್ತಾವ ಎಷ್ಟು ಎಕ್ರ ಮೇಲೆ ಹೆಂಗೆ ಹೆಂಗಂತ ಅಂದ್ರೆ ಅದ ಮತ್ತೆ ದನಗಳು ಇವು ಏನಂತ ಾರಲ್ಲ ದನಗಳಕ ಮತ್ತೆ ತೆಗ ತೋಡಿ ನಿ ನೀರ್ ನಿಂದ್ರಿಸ್ತಾರಲ್ಲ ನೀರ್ ಕುಡಿಯಕಂತೂ
ಹ್ಮ್ ಹ್ಮ್ ಆತರ ತನಕರ್ಗಳಗೆ ಹಾ ಹಾ ನೀರಿನ ಪಳವೆ
ಹ್ಮ್
ಹ್ಮಿರ್ಬತ್ತಾ ಈಗ ಇ ಕೃಷಿ ಹಂಡ ಗೋರ್ಮೆಂಟ್ಲಿಂದ ಸಬ್ಸಿಡಿಯಾಗ ಬ್ಯಾಗಡಿ ಬರ್ತ ಅ ಈಗ ಬ್ಯಾಗಡಿ ಹಾಕಿದರ ಅಂದ್ರ ನೀರ್ ನಿಂದ್ರ ಈಗ ಮಳಿ ಹೋದಾಗ ನೀರ್ ನಿರ್ಸಕ ಯ ಯಕಡಿ ಬಂದಾವ್ ಗೊತ್ತ ಇಲ್ಲ
ಹೌದ ಬಂದಿತ್ತು ಅದನ್ನು ಇನ್ನ ತಗೋಬೇಕ ಅವ ನ ಇನ್ ಹಾಕಲ್ ನಾವ
ನಾನು ಏನ್ ಮಾಡಿದ್ದೇ ಅಂದ್ರ ನಾ ಮಲ್ದಾಗ ಒಂದಂದು ಸ್ವಲ್ ತೆಗ್ಗ ಅದ ನಾನು ಕೃಷಿ ಒೊಂಡ್ ಓಡಸ್ಬೇಕಂತ ಮಾಡಿದ್ದೆ ಬಟ್ ನಮ್ ಮನ್ಯಾಗ ಅದು ಇಲ್ಪ ಅದು ಅ ಅಪ್ಲಿಕೇಶನ್ ಆಕ್ಬೇಕು ಅಂತಂತ ತೆಂಗ ಅಂದ್ರ ಅಲ್ಲ
ಚೆನ್ನಾಗ್ಬೇಕು ಅದಕ್ಕೆ
ಸೆಲೆಕ್ಟ್ ಆಗ್ಕ್ ಬಾಳ ಖರ್ಚು ಬರ್ತಾ ಹಂಗಂಗಂತ ಅಂದ್ರ ಇವಾಗಿದ್ರರು ಮಳೆ ಒಡೆ್ದ ಎಲ್ಲಲ್ಲ ಬೆಳೆ ಹಾಕಿದವು ಹೊಟ್ಟು ಅವ ದ ಗರಿ ಮೂಲೆನ್ನ ತೊಡ್ತಾ
ಹೌದು ಇವಾಗ್ರೆ ಅಪ್ಲಿಕೇಶನ್ ಹಾಕಿಬಿಡ್ತಿೀವಿ ಒಬ್ಬೊಬ್ಬರ ಬೇಕಂತ ರಿಜೆಕ್ಟ್ ಮಾಡಿರ್ತಾರ ಇಲ್ಲಾಂದ್ರೆ ಅದು ಅಪ್ಲಿಕೇಶನ್ ಸಕ್ಸಸ್ಫುಲ್ ಆದ್ರೂ ಕೂಡ ಮತ್ತೆ ಕೊಡಲ್ಲ ಅವೆಲ್ಲ ಸ್ಕೀಮ್ ಮತ್ತೆ ನಮಗ ಬೇರೆ ಯಾರು ಅಮೌಂಟ್ ಕೊಟ್ಟು ಎಲ್ಲ ಡೀಲ್ ಮಾಡ್ಕಂತ ಅವ್ರೇ ತಗೊಂಡೋಗಬಿಡ್ತಾರ
ಹೌದೌದು ಹ್ಮ ಹ್ಮ್ ಹ್ಮ್ಮ ಈಗ ಎಲ್ಲ ಸೌಲಭ್ಯ ಪಡಿಬೇಕ ಹ ಗೋರ್ಮೆಂಟ್ದಾಗ ಏನ್ ಮಾಡಕಲ್ಲ ಜನಸಂಖ್ಯನ
ಜನಸಂಖ್ಯೆ ಹೆಚ್ಚು ಹೆಚ್ಚಕ್ಕಿಂತ ಅದ್ರಾಗ ಮತ್ತೆ ಮತ್ತು ಅವ್ರವ್ರೇ ಒಳಗೆ ಒಳಗೊಳಗೆ ಬಹಳ ಅಷ್ಟ ಎಲ್ಲ ಡೀಲು
ಹ್ಮ್ ಹ್ಮ್ ಮ
ಎಲ್ಲ ನೋಡ್ಬಣ್ಣ ನೋಡಿದ್ರರು ಕೂಡಷ್ಟ ಎಲ್ಲ ಹೇಳಿದ್ರು ಕೂಡ ಈ ವಿೀಡೋ ಗಿಡೋ ಮಾಡಿ ಏೋ ಬ್ಲೇಮ್ ಮಾಡಿದ್ರು ಕೂಡ ಪೂರಾ ಏನಿಲ್ಲ ಅವರು ಅಂದ್ರು ಅನ್ದೇ ಇಲ್ಲ ಹ್ಮ್್ಮ
ನಡದ ಬವು
ಇ ಎಲ್ಲಾ ಈ ತರ ನಡಕತ್ತವ ಏನ್ ಮಾಡಕ್ತ
ಹಾ ಸತ್ ಹಿಂದೆಡೆ ಕಾಲ್ ಮಾಡಯ
ಚರಿತ್ರ